ಹಲೋ ಹಲೋ ಮ ಹಾ ಎಂಗಿದಯಾ
ಹಾ ಆರಾಮ್ ಹಾ ಏನ್ ಆಯ್ತು
ಅದೇ ಮಗ ಅದೇ ಮಗ ಈಗಲ್ಲ ಆತಾಬೇಕು ಅಂತ ಇದೀನಿ ನಾನು
ಹಾ
ಒಂದು ಎಂಬತ್ತು ಸಾವಿರದ್ದು ಒಳ್ಳೆ ಲ್ಯಾಪ್ಟಾಪ್ ಹೇಳು ಇತ್ಲಾಗೆ ಓದೋಕ್ಕೂ ಯೂಸ್ ಆಗ್ಬೇಕು ಇತ್ಲ ಗೇಮಿಂಗಿಗು ಯೂಸ್ ಆಗ್ಬೇಕು ಇತ್ಲಾಗೆ ಅಫಿಷಿಯಲ್ಗು ಯೂಸ್ ಆಗ್ಬೇಕು ಒಳ್ಳೆ ಲಾಪ್ಟಾಪ್
ಲ್ಯಾಪ್ಟಾಪ್ ಬಜೆಟ್ ಎಚ್ ಪಿ ವಸ್ ಇದೆ ಎಚ್ ಪಿ ವಿಕ್ಟೋಸ್ ಬಿಟ್ರೆ ಹಾ, ಮಗ ನೋಡುವೆ ನಂದಿರೋದು ಆಯ್ತು. ಷ್ಟೆ ವ್ಯತ್ಯಾಸ.
ಹಾ
ನಿಂದ್ ಎಂಬತ್ ಸಾವಿರ ಬಜೆಟ್ ಅಂದ್ರೆ ನೀನು ಹೆಚ್ ಪಿ ವಿಕತ್ಸೆಗೆ ಇನ್ನೊಂದು ಐದಾರು ಸಾವಿರ ಜಾಸ್ತಿ ಮಾಡಿ, ಫೋರ್ಟಿ ಫಿಫ್ಟಿ ಆರ್ಟಿ ಎಕ್ಸ್ ಇರೋ ತಗೋಬಿಡು. ಒಳ್ಳೆ ಚೆನ್ನಾಗಿದೆ, ಅದು ಬಿಟ್ಟು ಲ್ಲನೋ ಲಾಕ್ ಇದೆ. ಹಾ ಸ ಸ್ಟಫ್ ಗೇಮ್ ಹಿಂಗಿದೆ ಯಾವ್ದ್ ಬೇಕು, ನಿಂಗೆ ಯಾವ್ದ್ ಬೇಕ್ ಅನ್ಸತ್ತೆ?
ನಿಂದ ಒಳ್ಳೇದ ಹೇಳು ಯಾವ್ದಾದ್ರು ಒಂದು?
ಹಾ
ನಾನ್ ಯ ನಿನ್ ನಿ ಕೇಳ್ತಿರೋದೆನುಕ್ಕ ಅಂದ್ರೆ
ಹಂಗ ಹಂಗ, ಅದೇ ನಾನ್ ಹೇಳ ಪ್ರಕಾರ ನೀನ್ ಬೆಷ್ಟೇ ಲ್ಯಾಪ್ಟಾಪ್ ತಗಳೋದಾದ್ರೆ ನನ್ನ ಪ್ರಕಾರ ಇದು ತಗೋಲ್ಲ, ಯಾವ್ದದು. ಹ್ಮ್ ಯಾವ್ದು ಅಂದ್ರೆ, ಎಚ್ ಪಿ ವಿಕ್ಟಸ್ ಇಲ್ಲ ಲಾಕ್ ತ
ಹಾ
ಬೆಸ್ಟ್, ನಾ ಹೇಳೋ ಪ್ರಕಾರ ನ ನನ್ ನನ್ ಪರ್ಸನಲ್ ಬೆಸ್ಟ್ ಅದೇ. ನಾನ್ ಆಕ್ಚುಲಿ ಲಾಕ್ ತಗೋಬೇಕಾರೆ ಕಕೊಂಡು ಹೋಗಿದ್ದು. ಲಾಕ್ ತಗೋಣಕ್ಕೆ ನಂಗೆ ಅಮೌಂಟ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಏರುಪೇರ್ ಆಯ್ತು. ಅದಕ್ಕೆ ನಾನು ವಿಕ್ಟಸ್ ಆಫರ್ ಇದ್ದಾಗ ತಗೊ ಮಗ ನ ಒಂದ್ ವರ್ಷ ಆಫರ್ ವೇಟ್ ಮಾಡಿ ತಗೊಂಡ್ರೆ ಲ್ಯಾಪ್ಟಾಪ್ ಅದು. ನಿಂಗ್ ಗೊತ್ತಾ ಏನಕಪ್ಪ ಬಂದ್ರೆ ನಾನು ಒಂದ್ ವರ್ಷ ಏನಿಕ್ ವೇಟ್ ಮಾಡಿದೆ ಅಂದ್ರೆ ಹ ಆಫರ್ ಬರ್ಲಿ ಅಂತ. ನೋಡ್ತಾ ಇದ್ದೆ. ನೋಡು ಆಫರ್ ಇದ್ದಾಗೆ ಒಳ್ಳೆ ಚೆನ್ನಾಗೆ ನನ್ ಪ್ರೈಸಿಂಗ್ ಏನಾಯ್ತ ಅಂದ್ರ ಎಚ್ ಪಿ ವಿಕ್ಟಸ್ ನನ್ ಲ್ಯಾಪ್ ಟಾಪ್ ಆಕ್ಚುಲಿ ಹೇಳ್ಬೇಕ ಯಾಕಂದ್ರೆ ಅ ನಂದು ಬಂದ್ಬಿಟ್ಟು ಎಂಬತ್ ಸಾವಿರ. ಆ ನಾನ ಎಷ್ಟ ಎಷ್ಟು ರೇಟ್ ಅಲ್ ತಗೊಂಡಿರ್ಬೊಹುದು ನಿನ್ ಪ್ರಕಾರ ಅಂದಾಜ್.
ನೀನೊಂದು ಫಿಫ್ಟಿ ಅದೇ ಹೇಳಿದರ ಫಿಫ್ಟಿ ಫಿಫ್ಟಿ ಫೈ್. ಹ.
ಹ್ಮ್ ಹೆಂಗ್ ತಗೊಂಡೆ ಹೇಳು.
ಹೆಗೆ.
ಬಿತ್ತಿಲ್ಲಲ್ಲಾ. ವೇಟ್ ಮಾಡ್ಬೇಕಕ್ ಮಗ ವೇ್ಟಟ್ ಮಾಡ್ಬೇಕು ನಿನ್ ಕ್ರೆಡಿಟ್ ಕಾರ್ಡ್ ಇದ್ದ. ಇದ್ರೆ ಮನಲಿ ಯಾರಾದಾರ ಅಪ್ಪ ಅಮ್ಮಂದ ಕ್ರೆಡಿಟ್ ಕಾರ್ಡ್ ಇದ್ರೆ. ಹಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ. ನನ್ ನೋಡು. ನಮ್ ಚಿಕ್ಕಮ್ಮಂದ ಕೋಪ ಅ. ಮಾಡ ಮತ್ತೆ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ದಾಗ ನಂಗೆ ಹತ್ತು ಸಾವಿರ. ಡಿಸ್ಕಂಟ್ ಆಯ್ತ ಅಲ್ಲೇ. ಪ್ಲಸ್ ಆಫರ್ ಎಂಬತ್ ಸಾವಿರದಾ. ಬರಿೀ ಅರವತ್ ಸಾವಿರ ಸಿಕ್ತು. ಆಫರ್ ಮೇಲೆ. ಅಲ್ಲ ಸಾರಿ ಎಷ್ಟು ಎ ಅರವತ್ತ ಎಂಟ ಇತ್ತು. ನಾನ್ ತಗೊಂಡಿದ್ದೆ ಐವತ್ತಾರಕ್ಕೆ ಆಯ್ತಲ್ಲಾಷ್ಣ. ಷ್ಟ ದುಡ್ಡು ಉಳಿಸ್ದಿದೆ ನಾನು. ಹ್ಮ್ ಯೋಶ. ಮಾಡಿ ತಗೋ ನೀನ್ ಬೆಸ್ಟ್ ನನ್ ಪ್ರಕಾರ ನಿನ್ ಗೇಮ್ ಚನ್ನಾಗ್ ಆಡ್ಬೇಕು ಕಾಲೇಜ್ಗು ಆಡ್ಬೇಕ ಅಂದ್ರೆ ತ್ರೀ ತರ್ಟಿ ಫಿಫ್ಟಿ ಆಾಗು ಬಟ್ ನೀನ್ ಜಿಟಿ ಎಸ್ ಸಿಕ್ಸ್ ಬರುತ್ತೆ. ತಾ ಇದೆಯಲ್ಲಾ ಜಿ ಟಿ ಸಿಕ್ಸು ಆಡ್ಬೇಕು ಅನ್ನದಾದ್ರೆ. ಫಾರ್ಟಿ ಫಿಫ್ಟಿ ಆಗ. ಮಿನಿಮಮ್ ಬೇಕೇ ಬೇಕು. ಹ್ಮ್ ಬಜೆಟ್ ನಿಮ್ದು ಓಕೆ ಮಗ ನಿಮ್ದ ಒಳ್ಳೆ ಬಜೆಟ್ ಇದೆ ನಿಮ ಒಳ್ಳೆ ಒಳ್ಳೆ ಬಜೆಟ್ ಸಿಕ್ಕಿದೆ ಮರ ಮನ್ಯಾಗ ನಮ್ ಮನೆಾಗೆಲ್ಲ ಬೈದ್ರು ಫಿಫ್ಟಿಸ ಫಿಫ್ಟಿ ಸಿಕ್ಸ್ ಸ ಸಿಕ್ಸ್ಟಿ ಲಾಸ್ಟ್ ಅಂತ ನೋಡ್ ಮಗ ಏನ್ ಮಾಡ್ತಯಾ ನಂಗೆ ಅದೇ ಖುಷಿ ಅನ್ಸ್ತು. ಯಾವ್ದ ಆ ನಂಗ ಓಕೆ ಆಯ್ತು ನಂಗೆ ಇದಿಲ್ಲ ನಾನನ್ ಜಿ ಟಿ ಎಫ್ ಐ ಆಡ್ದ ಅದ್ರಲ್ಲಿ ನೀನ್ ಏನ್ ಮಾಡ್ಬೇಕಕ್ ಅನ್ಕೊಂಡ ನ್ ನೋಡ್ಮಗ.
ಅದೇ ಎಟಿತೌಸೆಂಡ್ಬ ಬಜೆಟ್ ಅಂತ. ನ.
ಅದೇ ಏಟಿ ಟೂ ಗೊತ್ತಾಯ್ತು ನಿನ್ ಬಜೆಟ್. ಇನ್ನೊಂದು ಫೈವ ಟೆನ್. ತೌಸಂಡ್ ನೈನ್ಟಿ ತೌಸಂಡ್ ಮಾಡ್ಬಿಟ್ಟು. ಹೇಗಾರು ನಾ ಹೇಳ್ದಂಗ. ಮಾಡ ಮಗ ಹಾ. ಎಚ್ ಪಿ ಅವ್ರ ಫಾರ್ಟಿ ಫಿರ್ಟಕ್ಸ್ ತಗೋ ಇಲ್ಲ ಲೆನೋ ಅವ್ರ ಫಾರ್ಟಿ ಫಿರ್ ಟೆಸ್. ಸಿೇನ್. ಹತ್ ತಗೋಬಿಡಲ್ಲ ಬೆಸ್ಟ್ ನಾ ಎ ಪ್ರಕಾರ ಸುಮನೆ ಸುಮ್ನೆ ದುಡ್ಡುೂ ಎಷ್ಟ ಆಗಲ್ಲ ನಿಂದುು ಎಲ್ಲಾನು ಉಳಿಯುತ್ತೆ ದುಡ್ಡೆಲ್ಲ ಸಿಕ್ಕಾಪಟ್ಟೆ ಉಳಿಯುತ್ತೆ ನೋಡ್ ಮಗ ಏನ್ ಮಾಡ್ತಿ ಯೋಚನೆ ಮಾಡೋ ಹಾ ತಗೋ ತಗೋ ಬೇಕು ಈ ಲ್ಯಾಪ್ಟಾಪ್ ತಗೋದ ಲೈಫ ಅಲ್ಲಿ ನಾವ್ಗ ಕಾಲೇಜ್ ಲೈಫ್ಲ್ಲ ಇದ್ದಾಗ ನಾವು ತಗೋದ ಒಂದ್ಸತಿ ನಾ ಮೈದಾರ್ ಸಹ್ ನಣ ನೇ ದೊಡ್ ದಡ್ ಕೋಟ್ಯಾಧಿಪತಿ ಮಕ್ಕಳಲ್ಲ ತಾವಣ ತವ ತಿವಿ ಒಂದೇ ಸತಿ ತಗೊಳ್ಬೇಕು ತಗಳೋದ್ನೆ ಚೆನ್ನ್ ತಗೊಳ್ಬೇಕು ಯೋಚನೆ ಮಾಡಿ ತಗೋ ಎಲ್ಲ ನೋಡಿ ತಗೋ ಯಾವ ಒಂದ ಐದ್ ನನ್ನೊಬ್ಬನ್ನೇ ಕೇಳೋದು ಅಂತಲ್ಲ ಮನೇಲಿ ಒಂದ ಯಾರು ನಿಮ್ಮ್ ಮನೇಲಿ ದೊಡ್ಡವರು ಇರ್ತಾರಲ್ಲಾ ಅವ್ರನೆೆಲ್ಲ ಒಂದ್ ಮಾತ್ ಕೇಳ್ ನೋಡು ಅಣ್ಣಂದ್ರು ಯಾರರು ಐಡ ಇದ್ದವ್ರನ ಕೇಳ್ ನೋಡು ಅವ್ರರು ಏನಂತಾರ ನೋಡು ಹ್ಮ್ ಹ ಸುಮ್ನೆ ನನ್ನೊಬ್ಬನ್ ಮೇಲೆ ಡಿಪೆಂಡ್ ಆಗ್ಬೇಡ ಯಾಕಂದ್ರೆ ಸುಮಾರು ಜನ ಮನ ಹೇಳೇ ಹೇಳ್ತಾರೆ ಹೆಂಗೆ ಏನು ಎತ್ತ ಯಾರ್ ಕೇಳ್ ತಗೊಂಡೆ ನಿಂಗೆ ತೊಂದ್ರೆ ಆಗ್ಬಾರ್ದಲ್ಲ ಹಾ ನಿಂಗೆ ತೊಂದರೆ ಆದ್ರೆ ಸುಮ್ಮನೆ ಈಗ ನನ್ನೆ ಮೇಲೆ ಬರುತ್ತೆ ನನ್ನಸ್ನಾ ಓಂಕಾರ ಹೇಳ್ದ ಅದಗ್ ತಗೊಂಡೆ ಅಂತ ಬಂದು ಹ
ಹಂಗೇನಿಲ್ಲ ಮಗ
ಹ್ಮ್
ನೀನ್ಗ ಇದ್ರ ಬಗ್ಗೆ ಒಳ್ಳೆ ನಾಲೆಡ್ಜ್ ಿದೆ ಅಂತ ನಾನು ಕೇಳಿದ್ದೇನೆ ಇನ್ನ
ಹ್ಮ್ ಅದೇ ನೋಡು ಏನ್ ಮಾಡ ಇದೆ ಅಂತ. ಏಕೆಂದ್ರೆ ನಾರ್ಮಲಿ ನಾ ನ ಹೇಳೋ ಹೇಳೋದ್ ಹೇಳ್ತೀನಿ. ಆದ್ರೆ ನಿಮ್ ನಿಮ ಪ್ರ ನಿಮ್ ಖುಷಿಗೆ ನೀವು ಮನೇಲಿ ಯಾರು ದೊಡ್ಡವರು ಇದ್ದೇ ಇರ್ತಾರಲ್ಲಾ. ಅವ್ರನ ಒಂದ್ ಮತ್ ಕೇಳಿ ನೋಡ್. ಅಂತ ನಾ ಹೇಳ್ತೀನಿ. ಬೆಟರ್ ಆಪ್. ಪ್ಷನ್ ನಿಂಗೆ ನಿನ್ ಪ್ರಕಾರ ನೀ ಏನ್ ಹೇಬೇಕ ಹೇಳು ನೋಡೋಣ ಕೇಳ್ಸ್ಕತೀನಿ.
ಅದೇ ನೀ ಹೇಳ್ದಂಗೆ ಈಗ ಈಗ ಬಿಡಿಸ್ದ ಅಂದರೆ ನೆ ನೆಕ್ಸ್ಟ್ ವಾರಾನೇ ಬಿಡಿಸೋಣ. ಇನ್ ಒಳ್ಳೆ ಒಳ್ಳೆ ಬಡ್ಜೆಟ್ ನೋಡಿ ಒಳ್ಳೆ ಲ್ಯಾಪ್ಟಾಪ್ ನೋಡು.
ಹಾ ಅದ ನಾನ್ ನೋಡೋಡ್ ನೋಡ್ತೀನ್ ಮಗ ನಿನಗ್ ಬೇಕಾಗಿರೋದ ಲ್ಯಾಪ್ಟಾಪ್. ಸೊ ನೀನ್ ನೀನ್ ಏನ್ ಹೇಳ್ತಿಯ ಹೇಳು ನಾನ್ ಕೇಸ್ಕೋತೀನಿ.
ನಂಗೆ ಅದ್ರ ಬಗ್ಗೆ ಜಾಸ್ತಿ ನಾಲ್ಡ್ಜ್ ಇಲ್ಲ.
ಅಲ್ಲಾ ನಾಲ್ಡ್ಜ್ಇಂತ ನಿನ್ನ ಪ್ರಕಾರ ನಿನಿಗೆ ಏನ. ನಿಮ್ಮ ಅಣ್ಣ ಯಾರ ಕೇಳಿರ್ತಲ್ಲ ಒಂದ್ ಮಾತು.
ಅದೇ ನಮ್ಮ ಅಣ್ಣ ಹೇಳ್ದ ಅವನು ಬರೇ ಫಿಫ್ಟಿ ತೌಸಂಡ್ ತಗೋ. ಸಾಕ ಅಷ್ಟೆಲ್ಲ ಯಾಕೆ ಅಂತ್ದಾನನೆ. ನಮ್ಮಪ್ಪ ತೌಸಂಡ್ ಕೊಡ್ತೀನಿ ನಿಂಗೆ.
ಹಾ
ಅದಲ್ಲೇ ನೀ ಅದಲ್ಲೇ ತಗೋಬೇಕು ಇಲ್ಲ ಅಂದರೆ ಒಂದು ಫಿಫ್ಟಿ ತ ಒಂದು ಟೆನ್ ತೌಸಂಡ್ ಜಾಸ್ತಿ ಆದರೂ ಪರವಾಗಿಲ್ಲ ಒಳ್ಳೆ ಲ್ಯಾಪ್ಟಾಪ್ ತಗೋ ಈಗ ಮತ್ತೆ ಮುಂದೆ ಕೊಡ್ಸಲ್ಲ ಅಂತಿತೆ. ಮತ್ತೆ ಇನ್ನೊಂದ್ಸತಿ ಕೊಡ್ಸಾರ ನಂಗೆ. ಗೆ ಈಗ ತಗ್ಂಬಿಟ್ಟು.
ಹ್ಮ್
ಆಫರ್ ಬಂದರೆ ಆಫರಲ್ಲೂ ತಗೋ ಇದರೆ ಈಗಾದರೂ ತಗೋ ಎಲ್ಲೋ ಒಂದು ತಗೊಂಡು ಚೆನ್ನಾಗಿ ಓದಿ ಅದನ್ನು ಓದಕ್ಕೆ ಅಷ್ಟೇ ಯೂಸ್ ಮಾಡೋ ಹಂಗೆ ಹಿಂಗೆ ಅಂತೈತೆ ಅದಕ್ಕೆ ನಾನು ಕೇಳ್ದೀನಿನ್ನು.
ಅದೇ ಓಕೆ ನಾ ಹೇಳೋ ಪ್ರಕಾರ ಆದ್ರೆ ನೋಡ್ ಏನ್ ಮಾಡ್ತಯಂತ.
ಹಾ
ಸುಮ್ನೆ ನನ್ನ ಒಬ್ಬೊನ್ ಒಪಿನಿಯನ್ ಮೇಲೆ ಲ್ಯಾಪ್ಟಾಪ್ ತಗೊಳಕ್ಕೆ ಹೋಗ್ ಬೇಡ. ನನ್ನ ಪ್ರಕಾರ. ಬೆಸ್ಟ್ ಪರ್ಸನಲ್ ಬೆಸ್ಟ್ ಅಂದ್ರೆ ಎಚ್ ಪಿ ವಿಕ್ಟಸ್. ಕೆನವಾ ಲಾಕ್ ಆಸಸ್. ಟಫ್ ಗೇಮಿಂಗ. ಇಲ್ಲ ಓಮನ್ ಗೇಮಿಂಗ್. ಇದೆಲ್ಲ ಲಾಪ್ಟಾಪ್ಸ್. ನೋಡು ಏನ್ ಮಾಡ್ತಯಾ ಅಂತ. ಯಾಕಂದ್ರೆ ನಾರ್ಮಲಿ ನಾನ ಸಜೆಸ್ಟ್ ಮಾಡದಾದ್ರೆ ನನ್ನ ಲಾಕ್ ಸಜೆಸ್ಟ್ ಮಾಡ್ತೀನಿ. ಎಲ್ಲ ಅಸಿಸ್ಟಪ್ ಗೇಮಿಂಗ್ ಸಜ್ಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಅ ಎಚ್ ಪಿ ವಿಕ್ಟಸ್ ಅಲ್ಲಿ. ಹಾಂ..... ಲ್ಯಾಪ್ಟಾಪ್ ಹಿಂಜ ಇದೆಯಲ್ಲ ಒಂದ್ ಸ್ವಲ್ಪ ಸ್ಟ್ರಾಂಗ್ ಇಲ್ಲ. ಅರೆ ನಾರ್ಮಲಿ ಎಚ್ ಪಿ ವಿಕ್ಟಸ್ ಬಿಟ್ಟು. ನೀನು ಆಸೆಸ್ ತಗೊಳ್ತಿಯಾ ಅಲ್ಲ ಲೆನೊ ಲಾಕ್ ತಕೊಳ್ತಿಯಾ ಅಂದ್ರೆ. ಲೆನೋವೊ ಲಾಕ್ ಇದು ಈ ಒನ್ ಎಟ್. ಡಿಗ್ರಿ ಟರ್ನ್ ಆಗುತ್ತೆ. ಹಾ ಒನ್ ಏಟಿ ಡಿಗ್ರಿ ನಿಮ್ದ. ದು ಲ್ಯಾಪ್. ಟಬ್ದ್ದು ಅ ಇದಿದ್ಯಲ್ಲ. ಏನು ಡಿಸ್ಪ್ಲೇ ಅದು ಕೆಳಗ್ ಡಿಪೆಂಡ್ ಆಗುತ್ತೆ ಬಟ್ ವಿಕ್ಟಿಸ್ದಲ್ಲಿ ನಿನಗ್ ಪ್ರಾಬ್ಲಮ್ ಏನ್ ಬರುತ್ತ ಅಂದ್ರೆ. ಅ ಇಂಜ್ ಪ್ರಾಬ್ಲಮ್ ಬರುತ್ತೆ ಅದು ನಿಂಗೆ ಸಿ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಹುದುಂತ ನನ್ ಅನ್ಕೋತೀನಿ. ನಾರ್ಮಲಿ ಗಾಳಿ ಗ ಜಸ್ಟ್ ಫ್ಯಾನ್ ಸ್ಪೀಡ್ಗೆ. ಅದು ತಿರುಗುತ್ತೆ. ಹ್ಮ್ ಏನ್ ಮಾಡ್ತೀಯ ನೋಡ್ ಮಗ ಹ್ಮ್ ಇನ್ನೊಂದ್ ಏನ್ ಗೊತ್ತಾ ಆ ಇದು ಟಫ್. ಗೇಮಿಂಗ್ ತಕೊಂಡ್ರೆ ಇನ್ನು ಬೆಸ್ಟ್ ಟಫ್ ಗೇಮಿಂಗ್ ಅಲ್ಲಿ ನಿಂಗೆ ಆರ್ ಜಿ ಬಿ ಲೈಟ್ಸ್ ಅಂತ ಬರುತ್ತಲ್ಲ ಕೀಬೋರ್ಡ್ ಅಲ್ಲಿ ಲೈಟಿಂಗ್ಸ್ ಎಲ್ಲಾ. ಕೀಬೋರ್ಡ್ ಲೈಟಿಂಗ್ಸ್. ಬಂದು ಆರ್ ಜಿ ಬಿ ಇದು ಎಚ್ ಪಿ ವಿಕ್ಚಸ್ಕಿಂತ ಲೆನೋ ಲಾಕ್ ಮತ್ತೆ ಆಸಿಸ್ ಟಫ್ ಗೇಮಿ್ ಒಳ ಒಳ್ಳೊಳ್ಳೆ ಕರ್ ಕಲರ್ ಲೈಟ್ಸ್ ಇದೆ. ನಿಂಗೆ ನಾರ್ಮಲ್ ಆಗಿ ಒಂದ್ ಸ್ವಲ್ಪ್. ಆ ಲ್ಯಾಪ್ಟಾಪ್ ಒಂದ್ ಸ್ವಲ್ಪ ಡಿಸೈನ್ ಆಗಿರ್ಲಿ ಖುಷಿಯಾಗಿ ಒಂದ್ ಸ್ವಲ್ಪ ಇದಾಗಬೇಕು ಅಂದ್ರೆ. ಐದ್ ಎರಡ್ ತಗೋ ಇಲ್ಲ ನಂಗೊಯಿ. ಈ ಕಡೆ ಪ್ರೊಫೆಷನಲ್ ಆಗಿರ್ಬೇಕು ಲ್ಯಾಪ್ಟಾಪ ಕೂಡ ಈ ಕಡೆಗೆ ಒಂದ್ ಸ್ವಲ್ಪ ಗೇಮಿಂಗು ಇರ್ಬೇಕು ಅನ್ನೋದಾದ್ರೆ ಎಚ್ ಪಿ ವಕ್ಟೆಸ್ ತಗೋ. ಎಚ್ ಪಿಕ್ಟಸನ್ ಏನು ತೊಂದರೆ ಇಲ್ಲ ಬಟ್ ಎಚ್ ಪಿ ವಕ್ಟೆಸ್ ತೊಂದ್ರೆ ಏನಪ್ಪಾ ಅಂದ್ರೆ ಹೇಳಿದ ನಾನ ಅದ ಇಂಜ್ ಒಂದ್ ಸ್ವಲ್ಪ ಕ್ವಾಲಿಟಿ ಗಟ್ಟಿ ಇಲ್ಲ ಒಂದ್ ಸ್ವಲ್ಪ ಆಹ ಒಂದ್ ಸ್ವಲ್ಪ ನಿಮ್ಗೆ ತೊಂದ್ರೆ ಆಗ್ಬಹುದು ಅಂತ ನಾನ್ ಹೇಳ್ತೀನಿ
ಹ್ಮ್
ಸೊ ಬೆಸ್ಟ್ ನನ್ ಪ್ರಕಾರ ನಾನ್ ಹೇಳೋ ಪ್ರಕಾರ ನೀನ್ ನನ್ ಮಾತ್ು ಕೇಳೋದಾದ್ರೆ ಆ್ ಲೆನೋವ ಲಾಕ್ ಇಲ್ಲ ಆಸೆಸ್ಟ್ ಆಫ್ ಗೇಮಿಂಗ್ ತಗೊ ಮಗ
ಅದೇ ಈಗ ಹೆಂಗೆ ಒಂದು ಮುಂದಿನ ವಾರ ನನ್ ಜೊತೆ ಬರ್ತಯಾ ಶೋರೂಮ್ಗೆ
ಶೋರೂಮ್ ಮುಂದಿನ ವಾರ ಈ ಸ್ಯಾಟರ್ಡೆೇ ಬೇಕಾರ ಹೋಗೋಣ ಸಟರ್ಡೆ ಬೇಡ ಬೇಕಾರೆ್ರ ನ ಮಂಡೇ ನಂಗ ಒಂದು ಕೆಲ್ಸ ಇದೆ ಒಂದು ಐದ್ ಗಂಟೆ ತನಕ ಐದ್ ಗಂಟೆ ಆದ್ರ ಮೇಲೆ ನ ಇರ್ತನಿ ಹರ್ಷಾ ಶೋರೂಮ ಇಲ್ಲ ಅಂದ್ರೆ ಕ್ರೋಮ ಹೋಗಿ ನೋಡ್ಕೊ ಬರೋಣ ಹರ್ಷ ಕ್ರೋಮಾ ಅಥವಾ ಎಚ್ ಮಣಿಪಾಲನಲ್ಲಿ ಹೋಗಿ ನೋಡ್ಕೊ ಬಂದ್ರ ಆಯ್ತು
ಹಾ ಓಕೆ ಓಕೆಮ್ಮಗ ನೀನ್ ಯಾವಾಗ ಹೇಳ್ತ ಅವಾಗ ರೆಡಿ ಆಗ್ತೀನಿ
ಹಾ
ನೀವು ಯಾವಾಗ ಹೇಳ್ತೇವೆ ಆ ರೆಡಿ
ಹಾ ಸರಿ ಮಗ ಮಂಡೆ ಹೋಗೋಣ ಮಂಡೇ ಈವ್ನಿಂಗ್ ಹೋಗೋಣ ಹ ಬೈಕ್ ತಗೊಬ ನನ್ ಬೈಕ್ ಒಂದ ಸ್ವಲ್ಪ ರಿಪೇರಿ ಕೊಟ್ಟಿದ್ದೀನಿ ನಿನ್ ಬೈಕ್ ತಗೋಬ ಓಕೆನಾ ಹ್ಮ್ ಏನ್ ಮಾಡ್ಬೇಕ ಅನ್ಕೊಂಡಿ ಈಗ ಏನ್ಂತ ಏನಾದ ಪ್ಲಾನಿಂಗ್ ಇದೆಯಾ ನಿನ್ ಪ್ರಕಾರ ನಾನ್ ನಾ ಕೇಳೋದಾದ್ರೆ
ನಂಗೆ ಒ ಲ್ಯಾಪ್ಟಾಪ್ ತಗೋಬೇಕು ಅಂತ ಅಷ್ಟೆ
ಅಲ್ಲ ಇಷ್ಟೆಲ್ಲಾ ಹೇಳದಾರ್ಮೇಲೆ ನಿಂಗ ಏನ್ ಅನ್ಸುತ್ತೆ ಪ್ರೊಫೆಷ್ನಲ್ ಪ್ಲಸ್ ಗೇಮಿಂಗ್ ಬೇಕಾ ಅಥವಾ ಸ್ಟೈಲಿಷ್ ಪ್ಲಸ್ ಗೇಮಿಂಗ್ ಬೇಕಾ
ನಾನ ಈ ಪ್ರೊಫೆಷನಲ್ ಪ್ಲಸ್ ಗೇಮಿಂಗು ಪ್ಲಸ್ ಇತ್ಲ ಓದ್ಕೊಕ ಎಲ್ಲದಕ್ಕೂ ಬೇಕು
ಹಂಗ್ರ ಎಚ್ ಪಿ ವಿಟಸ್ ತಗೋ ಸಾಪು ಎಚ್ ಪಿ ವಿ ತಗೋ ನಂದು ಅದೇ ಇ ಲ್ಾಪ್ಟಾಪ್ ನನ್ ತರ್ಟಿಫಿಫಿ ಆರ್ ಎಕ್ಸ್ ಫ್ಟಿ ಫ್ಟಿ ಆರ್ಡಿ ಎಕ್ಸ್ ಒ ಟಿ ಬಿ ಸ್ಟೋರೇಜ್ ತಗೋ ಸಕ್ಕತ್ಗತ್ತೆ ಲ್ಯಾಪ್ಟಾಪ್ ಹ್ಮ್ ನೋಡ್ ಏನ್ ಮಾಡ್ತಿ
ಬತ್ತೇ ನಿಂಗೆ ಈಗ ಅಲ್ಲಿ ಸ್ವಲ್ಪ ಪ್ಪ ಕೆಲಸ ಇದೆ ನಂಗೆ ಹೊರಗೆ ಹೋಗಿ ಹ ನಾ ನಾಳೆ ನಿನಗೆ ಫೋನ್ ಮಾಡ್ತೆ ಹೋಗೋಣ ಯಾವಾಗ ನಿನ್ನ ಯಾವಾಗ ಹೇಳ್ತಿ ಅವಾಗ ಹೋಗ್ಬಿಡಣ ಮಂಡೇ ಹೇಳ್ದಿದೆ ಅಲ್ಲ ನೀನ್
ಸರಿ ಸರ ಸರಿ ಸರಿ ಸರಿ ಮಂಡೇ ಹೇಳಿದ್ದೀನಿ ಮಂಡೆ ಇವನಿಂಗ್ ಬ ಓಕೆನಾ ಮಂಡೇ ಇವ್ನಿಂಗ್ ಮಿಸ್ ಮಾಡ್ಬಿಡಾ ನಂಗ ಒಂದ್ ಸ್ವಲ್ಪ ಕೆಲ್ಸ ಇದೆ ಹಂಗೆ ನಿನ್ ಜೊತೆ ಹ ಕೆಲಸ ಮುಗಸ್ಕೊ ಬರ್ತೆ
ಹಾ ಓಕೆ ಮಗ ಬಾಯ್ ಹು ಹು ಬಾಯ್
ಬಾಯ್